ಮಾ ಕತದೆ
ನೋಡುವ ಕೆಲ್ಸ ಆಯ್ತಿು ಇವಾಗ ಟ ಹೊಡ್ಕೊಂಡು ತಕೊತಿದ್ದೆ
ಹೌದಾ ಆರಾಮ ಇರಲ್ಲ ಎಲ್ಲ
ಹ್ಮ ಆರಾಮದೇ ನೋಡ್ರಿ ನೀವು
ನಾವು ಆರಾಮ ರ್
ಹ್ಮ್ ಊಟ ಆಗ್ಯದ ಹಾ ನಮ್ದ ಹಾಗೆದ ಮಾಡ ಹ್ಮ ಹ್ಮ ಮತ್ತೆ ಏನ್ ಮಾಡಾಕತ್ತಾರ ನೀ
ಏನಿಲ್ಲಕ ಮಕ್ಕತ್ನಂದ ಜೋಳಿಗೆ ಹತ್ತ ಹಕತ್ತೇನಿ
ಹ್ಮ್
್ಮ ಏನಾದ್ ಸೌಂಡ್ ಕೇಳಸ್ತತಿ
ಹಾ ಸೌಂಡ್ ಫ್ಯಾನ್ ಧೇನು
ಫ್ಯಾನ್ ಹೌದು ಫ್ಯಾನು
ಫ್ಯಾನ್ ಹಚ್ಬಡ್ತೀವಿ
ಇಲ್ಲ ಇಲ್ಲಿ ನಮ್ಮತ್ತ ಬೆಟ್ಟೆ ಹಾಕತ್ತಾರ ಅದೇನ ಸೌಂದ್ ಕ್ಯಾತೈತೆ ನನ್ ದೇವಂತ
ಇಲ್ಲ ಇಲ್ಲ ಅದೇನ ಇಲ್ಲ
ಹ್ಮ್ ಹ್ಮ್
ಹ್ಮ ಹ್ಮ ನಮ್ದ ಫ್ಯಾನ್ ಆ ಚೆನ್ನ ಹಚಿದ್ನಲ್ಲ
ಹ್ಮ್ ಅಷ್ಟೇಏನ್ ಕೇಳಲ್ ತಗೋಪೆನನ್ ಹ
ಹ್ಮ
ಕೆತ ತಾಂದ
ಹ್ಮ್ ನೆಗಡಿ ಒಂದ ಬಂದ್ಬಿಟ್ಟದ
ನೆಗಡಿ ಬಂದ್ರನನೆ ಇದ ಸುಸ್ತ ಆತದ ಮೈ
ನೀವು ನನಗ ನಿನ್ನ ನಿನ್ನಿಂದ ಆಯ್ತು ಮೊನ್ನೆ ಅದು ಪಾಪ್ಡಿ ತಿಂದ್ಬಿಟ್ಟೀನಿ ಇದ್ರಾಗ ಬಸ್ ಸ್ಟ್ಯಾಂಡ್ಾಗ ಬರ್ತವಲ್ಲ ಅಪ್ಳ
ಹಾ ಹಾ್
ಅದ ತಿಂದ್ಬಿಟ್ಟಿನಿ ಒಂದು ಅದಿದ್ರ ಜಗ್ಗೆ ಗಂಟ್ಲ ಕೆರೆಕ ತೊಟ್ರ ಕೆಮ್ಮು ನೆಗಡಿ ಬಂದ್ಬಿಟದ ನೋಳ ತಿಂದದಕ್
ಕೆಮ್ಮು ನೆಗಡಿ
ಹ್ಮ್ ಹಿಂಗ ಅಲರ್ಜಿ ಒಂದದ್ ನನಗ ಅದ ಅಂತ ಎಲ್ಲಾ ತಿಂದ್ಗೆ ದೇಗ ತುಂಬ್ ಬಂದ್ಬಿಡ್ತದ
ಹತ್ತ ಎಣ್ಣೆ ಪದಾರ್ಥ ತಿನ್ಬಾರ್ದಂಗ ಆದ್ರರು ಕರ್ದದ್ರರು
ಹ್ಮ್ ಇಲ್ಲ ನಾನ್ ತಿಂತಿದ್ದಿಲ್ಲ ಅಲ್ಲಮ್ಮ ರಿಲೇಷನ್ ಇದ್ರಲ್ಲ ಅವ್ರರು ತಗೊಂಡಿದ್ರು ತಿನ್ನು ತಿನ್ಂದ್ರ ನಾನ್ ಅಷ್ಟ ಕೇಳ್ದ ನನಗ್ ತಿಂದ್ರ ಆಗಿ ಬರಲ್ಲ ನ ಎಡಿ ಬರ್ತಾವ ಅಲ್ಲೆ ಒಲ್ಲೆ ಅಂದ್ರ ಜೋರ್ ಮಾಡಿ ಕೊಟ್ರ ಅವರು
ಸ
ಅದ್ ಹೇಳತಿ ವೈತಿ ೆ ನಾಳೆ ಬಂದ ಬರ್ತ್ ನನಗ ನಾನ ತನಿ ಇಲ್ಲ ಇರ್ತೀನಿ ಅದಕನ ಆಯತ ತಿಂದೆ ಒಂದು ಅದು ಬಂದೇ ಬಿಟ್ಟದದ ಪೂರಾ ಗಂಟ್ಲೆಲ್ಲ ಬ್ಯಾನ್ಗಬಿಟ್ಟದದಕ ಹ್ಮ ಹಂಗ ಸವಪ್ಪ ಸುಸ್ತದಂಗ ಆಬಿಟ್ಟದಲ್ಲ ಹಂಗ ಸುಮ್ನೆ ಐತಿ ಹೊಡ್ಕೋಂತ ಕುಂತಿದ್ದ ನ ಎಲ್ಲಾ ಕೆಲ್ಸ ಮಾಡದ್ ಮಾಡಿ ಸುಮ್ನೆ ಕುತ್ಬಟ್ಟಿನ ನ
ಸೊಲ್ ಟ್ಯಾಬ್ಲೆಟ್ ಏನಾದಾರರು ತಗೋಬೇಕು
ಹ ತಗೊಂಡೀನಿ ಜಲ್ದಿ ಕಡಿಮೆ ಆಗಲ್ಲ ಅಲರ್ಜಿ ಅಲ್ಲಾ ಸಪ್ಪುಡ ಅಷ್ಟು ಅದು ಇದು ನೀರ ಸಪ್ಪ ವಾತಾವರಣ ಕಕ ಚೇಂಜ್ ಆಯ್ತದ್ರ ಬಂದ ಬಿಡ್ತದ ಹ್ಮ ಅದ್ರಾಗ ಡಾಸ್ಲ್ಲ ಸ್ವಲ್ಪ ಒಗ್ಗರಣೆಕ ಇತ್ತನ್ ದಿವಸ ಅದು ಬಂತ ಮುಗೀತ ಹ್ಮ್ ಬಂದೇ ಬಿಡ್ತದ ನೋಡ್ರ ಹ್ಮ ಹತ್ತ ಮತ್ತೆ
ಮತ್ತೆ ಹೇಳ್ಬೇಕಾ ನೋಡ್
ಏನಿಲ್ಲೋಡ್ರ ನೀವ್ ಹೇಳ್ಬೇಕು ಮತ್ತೆ ಕಡೆ ಹೋಗಿಲ್ಲ ಊರಿಗೆ
ಇಲ್ಲ ಆ ಕಡೆ ಇಲ್ಲ ಎಲ್ಲ ಮನಲಿ
ತವರು ಮನೆ ಎಲ್ಲ ಹೋಗಿಲಿ ಈಗ
ಇಲ್ಲ ಅದೇ ಬಂದ ಒಂದು ಇಪ್ಪತ್ತು ದಿನ ಆಯ್ತನ್ ಅಷ್ಟು ಅಲ್ಲಿಂದ ಹೋಗಂತ ಹೋಗದ ಆಯ್ತು ಮತ್ತೆ ಯಾವಾಗ ಹೋಗ್ತೇನ
ಮತ್ತೆ ಸಾಲ್ ಸೋಟ್ಟಿದ್ದಾಗೆ
ಸಾಲ ಸೂಟ್ಟಿದ್ದಾಗ ಏನಾದಾರ್ ಕಾಣ ಏನಾದ್ರು ಮಾಡಿದ್ರಾಗ ಹೋಗಲ್ಲ
ಹ್ಮ್ ಹಂಗೆ ಆಯ್ತು ನಿಮ್ಮಮ್ಮ ಅವರು ಏನ್ ಮಾಡ್ತಾರ ಕೆಲ್ಸ
ಯಾರು
ನಿಮ್ಮ ಅವಾರ ಅವರು
ನಮ್ಮ್ ಅವರು ಇಲ್ಲ ತಿರ್ಕೊಂಡಾರ ನಮ್ಮ್ ಅಪ್ಪ ಇದ್ದಾರ ಮನೇಲಿ ಇರ್ತಾರ ಅವರು
ಹೌದಾ ಇವಾಗ ಬಾಳ್ದನ ಆಯತಿನ ಅವ್ವ ತಿರ್ಕೊಂಡ
ಬಾಳ ದಿನ ಆಯ್ತನ್ ಎಳ ವರ್ಷ ಆಯ್ತು
ಹೌದಾ ಹ ಏನಾಗಿತ್ತ
ಅವ್ರ ಸ್ವಲ್ಪ ಆರಾಮ ಇಲ್ಲ ಹೊಟ್ಟೆ ನೋವು ಎಲ್ಲಾ ಇತ್ತು ಆರಾಮಾಗಿರ್ಲಿಲ್ಲ ಅವ್ರಿಗೆ
ಮತ್ ನಿಮ್ ಬಾಣತನದೆಲ್ಲ ಯಾರ್ ಮಾಡಿದ್ರರು
ನಮ್ದ್ ಹ್ಮ್ ನಾಕ್ ಮಂದಿನ ಅಕ್ಕ-ತಂಗಿಯರು
ಹಾ
ಅವ್ರು, ನಮ್ ದೊಡಮ್ಮೊಬ್ರು! ಇದ್ರು, ಅವ್ರರು ಸ್ವಲ್ಪ, ನೀರು, ಅ, ಹಾಕತ್, ಮಾಡಿದ್ರು, ಊ. .. ಪಾಠ, ಗಿಟ, ಮಾಡಿಕೊಂಡೋಧುರೀ, ಅಡಗಿ ಊಟಕ್ಕ, ಅವ್ರಗ್, ನಾವ್ ಮಾಡದು ನಮಗ್. .. ಗೌರ್, ಮಾಡದು, ಹಿಂಗೆ, ಹೋಯ್ತಾ. .. ಹ, ಹಾ. ...
ಹೌದೌದು, ಮತ್, ಹಾಂಗೆಆಯ್ತದೆ, ಮತ್ತೆ. .. ಮತ್ತೇ. .. ಅಕ್ಕತಂಗಿಯ್ರ್, ಇದ್ರೆ, ಒಂದ್, ಸ್ವಲ್ಪ ಚೇಂಜ್ ಮತ್ತೆ, ತಾಯಿ ಇದ್ರ ಬೇರ್ಲಿಕ್ಕ! ಮತ್ತೆ ಅಕ್ಕ ತಂಗರಿ. .. ನಾ, ಮಾಡೂ, ನೀವ್ ಮಾಡೂ, ಅವ್ರಿಗೆ ನೀವ್ ಮಾಡೂ. .. ತಾಕೋ, ನೀಮ್. ..
ಹ್ಮ್, ಅವ್ರ, ಇದ್ದಾಗನ! ಅ, ಅವ್ರಿಗೆ ಆರಾಮ ಇದ. .. ಇಲಾಮಾ, ಮಳಿ. ..
ಹೌದಲ್ಲಾ! ..
ಹ್ಮ್ .. ಹ್ಮ್, ಹೌದೇ, ನಮ್ಮ್ ಅಡಗೆ ಪಡಗೆ, ಏನ್ ಮಾಡು. .. ಈಕಡೆ, ಅಷ್ಟೇ, ನೀರ್ ಆ. .. ತನ್ಗೊ, ಬೇಕೇ. .. ಅಸ್ಟೆನ್ನು. ...
ಹ್ಮ್ಮ್, ಮತ್ತೆ, ಅಂದ್ರೆ, ನಿಮ, ನೀವ್, ಮಾಡ್ಕೊಂಡು, ಬ್ಯಾಂಡ್ಹುರೊಂಗೆ, ಅಯ್ತು. ..
ಹ್ಮ್, ನಾವ್ ನಾವೇ ಮಾಡ್ಕೊಂತೀವಿ ಇನ್ನ ಬೇಕು ಸಣ್ಣಕ್, ಲಾಸ್ಟ್ ಅನೇಕಿ. .. ಇನ್ನೊಂದು, ಎಲ್ಲಿವರು, ಯಾರು. .. ಇದು, ಮಾಡೋದು? ..
ಹ್ಮ್, ಎಸ್ಟ್ ಮಂದಿ ನೀವು. ..
ಮಂಧಿನಕಾತಂಗಿವರು. ..
ಹೌದ, ಗಂಡು, ಮಕ್ಕಳ್ಳು. ..
ಒಬನೀಧನಾ. ..
ಹೌದಾ .
ಅತ್ತುಗು, ಅತ್ತುಗು, ಮದುವೇ, ಆಗಿತೇನು ಒಂದ್ ಮಗು ಐತಿ. .. ಮತ್ತೆ, ಮೊನ್ನೆ ಒಂದು, ಕೂಸು, ಫೈಲ್, ಆಯ್ತು. ..
ಹೌದಾ ..
ಹ್ಮ್ .. ಅದೇನು, ಬಿ, ಪಿ, ಎಚ್. ಕಾಡೆಮಿ, ಕೂಸಿ ಬೆಳವಣಿಗೆ, ಆಗಿರ್ಲಿಲ್ಲ, ಅಂತ. ..
ಹ್ಮ್, ಹಂಗೂ. .. ಡ್ರೈವರ್, ಹೇಧಾನೆ, ಫೇಲ್, ಹಾಗುತಾನ. ..
ಇಲ್ಲ, ಆರ್ ತಿಂಗಳು, ಇತ್ತು ಆರ್ ತಿಂಗಳು. .. ಪ್ರೆಗ್ನೆಂಟ್, ಇಲ್ಲ, ತಗಸ್ಬೇಕಮ್ಮ, ಕೂಸು. .. ಇಲ್ಲಾಂದ್ರ, ನಿಮ್ ಪ್ರಾಣಕ್, ಅಪ್ಪಾಯಾ, ಐತೆ ಅಂದ್ರ, ಅವರು. ..
ಹ್ಮ್ ..
ಬೇಕಾ ನೀವ್ ಬೇಗ ನಿಮ್ ಮಗಳನ ಉಳತಂತ್ರ ಅಂತ ಕೇಳಿದ್ರು ಅವ್ರು
ಹಾ
ಹಾಗ
ಹ್ಮ್
ನಲ್ಗರು ಕೊಯ್್ದಸ ಜ್ರ ಮಾಡಿದ್ರು
ಹಾ
ಒಂದ ದಿನ ಓೋಗಬಯಂತಿ
ಎಲ್ಲಿ ಗುಲ್ಬರ್ಗ ಹೋಗ್ತಾರ ನೀವು
ಹ್ಮ್ ಗುಲ್ಬುರ್ಗ್ಗ ಹೋಗ್ತಾರ ಜಾಸ್ತಿ ನಮ್ ಕಡೆ
ಹ್ಮ್ ಸನಿ ಆಗುತ್ತಾ ನಿಮ್ಗ
ಸಮಯ ಮೂರ್ ತಾಸ ಆಗುತ್ತದ ಅದ ಏನ್ ಸಮೀಪೇನಿಲ್ಲ ಅದು ನಿಮ್ ಬಿಜಾಪುರ ಸಮೀಪ ಆಗುತ್ತ ಹನಲ್ಲ
ಹ್ಮ್ ಬಿಜಯಪಲ್ಲ ಮೂರು ತಾಸೀಲ್ದಾರಿ
ಅಂದ್ರೆ ನಿಮ ಮೂರ್ ತಾಸು ಇದೆ ನಮ ಮೂರ್ ತಾಸು
ಹ ಇಲ್ಲಿಂದ ನಾವವು ಗುಲ್ಬರ್ಗ್ ಹೋಗ್ಬೇಕ್ರ ಐ ತಾಸು ನಾವ ಹೋಗ್ತೇವ ಮತ್ತೆ ಎಕ್ಸಾಮಕ್ಕೆಲ್ಲ
ಹ್ಮ
ಆ ತಾಸಿಂದ ನೋಡಿ ಹೋಗಕ್ ಐತಾಸ ಬರಕ್ ಐತಾಸ ಎದಕರ ಮಾಡಿವಲ್ಲಿ ಈಗ ನಂಗ ಐತಿ
ಗುಲ್ಬುರ್ಗ ಐ ತಾಸ ಆಗತ್ತಾ ದೂರ ಆಯ್ತು
ಹ್ಮ್ ಮತ್ತೆ ಇಲ್ಲಿಂದಾನೇ ಸುರ್ಪ ಹೋಗ್ಬೇಕ್ರೆ ಎಡ್ ತಾಸಿಂದಾರಿ ಹ್ಮ್ ಹ್ಮ್ ಎರಡ್ ತಾಸಿಂದ ಅರಿ ಆತದ ಮತ್ತ ಬೆಳಗ್ಗೆ ಇಲ್ಲಿ ಏಳಕ್ ಎಂಟಕ್ ಬಿಟ್ರ ಅಲ್ಲಿ ಹತ್ತಕ್ ಇರ್ತಿವಿ ಇಲ್ಲಿ ಎಂಟಕ್ ಎಂಟ್ರ ಬಸ್ ಬರ್ತ್ತಲ್ಲ ಎಂಟಕ್ ಬಿಟ್ರ ಅಲ್ಲಿ ಕರೆಕ್ಟ್ ಹತ್ತಕ್ ಇರ್ತಿೇವ ನಾವ ಹ್ಮ ಹ್ಮ್ ಎರಡ್ ತಾಸ ಇಿಂದ ಅವತ್ ಆ ಕಡಿಂದ ನಮ್ ಮತ್ತ್ತ ಮೂರು ತಸ ಚೆರುಪರೆಯಿಂದ
ಬತ್ತ ಹಾಸ
ಯ್ ತಹಸೀಲ್ದಾರಿ ಆಗ್ತದ
ನಮ್ಗಂಗ ನೋಡ್ರ ನಮಗಗ್ ನಾಕಕ್ ತಾಸ ಆಗ್ತದೆ ಇಲ್ಲಿ ಲೇಸಿಂದ ಸ್ವಲ್ಪ ಹಗೋಕು ನಮಗು ನಲ್ವತ್ತು ನಿಮಿಷ ಬೇಕು ನಲವತ್ತು ನಲವತ್ತೈದು ನಿಮಿಷ ಮತ್ತೆ ಆ ಕಡಿಂದ ಮೂರು ತಾಸ ಆಗಸ ಹರ
ಕೈ್ಯ ಅಂಗಡ ನಾಕು ನಾಕವರ್ ತಾಸು ಮತ್ತೆ ಬಸಗೆಾರ ಐದ ತಾಸೆ ನೋಡ್ರಿ
ಹ್ಮ್ ಯಾಕೆ ನ್ ಮದಿ ಮಾಡ್ರು ಆಚಾರಿ ಆಚಕತ್ತರ್ ಪಣ
ಹೌದಣ ಏನ್ ಕೆಲ್ಸವೇನ
ಏನಾಯ್ತಲ್ಲ ಮುಂಚೆ ಚಿಗೋಗಿದ್ದ್ರಲ್ಲ
ಅದಾ ಯಾಕೆ ಇಿವಾಗ ಹುಣಸಿಗೆ ಹ್ಮ
ಅವ್ರ ಹಂಗೆ ಡೈಲಿ ಹೋಗ್ತಿರ್ತಾರ ನಾನನ್ ಒಂದು್ ಐದು ಹಷ್ಟತ್ ಪೀಸ್ ತಗೊಂಬಂದಿದೆ ಬ್ಲೌಸ್ ಹಾಕದಾ ಅದಕ್ಕೆ ಚರೋ ಎದಕ್ಕಾಚರೋ ಅದು ಗೊತಿಲ್ಲ
ಹೌದ ಅಂದ್ರೆ ಅಡ್ವಾನ್ಸ್ ತರಿಸಸಡ್ತರನಾ ತರ್ಪಿಸ ಅಷ್ಟ ಒಮ್ಮೆ
ಹ ಸಲ ತರ್ತೀರಿ ಒನ್ ಸಲ ತರಲ್ಲ ಮನ್ನೆ ಊರಿಗೆ ಹೋಗ್ತ್ರೆ ಮುಂಚೆ ತರ್ ಸಿದ್ಯ ಕಲಸ ಅದುವೇ ಅವು ಇಪ್ಪತ್ತು ಪೀಸ್ ಮ್ಯಾಗೆ ಅದ್ದವು ಇಪ್ಪತ್ತ ಇಪ್ಪತ್ತೈರ ಇದ್ವು
ಹ ಅಂದ್ರೆ ಡಜೈನ್ ಗಟ್ಲ ತರ ಚೂಡಾಕ್ಕ
ಹ್ಮ್ ಆದ್ರ ಇವರು ಒಲಕತ್ತಿನಲ್ಲ ಅಷ್ಟು ಪರಿಚಯ ಇಲ್ಲ ಮಂದಿಗ ಇವಕಕತ್ತಾರ
ಹ್ಮ್
ಇದೇನ ಕಂಟಿನ್ಯೂ ಆಯತ ಅನ್ ತರ್ಸಬೇಕು
ಅಂದ್ರೆ ಒಮ್ಮೆ ತರ್ಸಿಕಟ್ರ ಇದಾಗ್ತದೆ ಹೊಳ್ಳಿ ಮುಳಿ ಹೋಗೋದ ಬರದಂತ ನಾ ರೋಮ್ಮೆ ಆದ್ರೆ ಸ್ವಲ್ಪ ಕಡಿಮೀ ರೇಟ್ ಆಗ್ತ ತಾರಾ
ಯಾವ ಕಡಿಮೆ ಆಕಲ್ಲ
ಹಾ ಎಷ್ಟಕ್ಕೊಂದು ತರ್ತರಿ ಅಷ್ಟ ತರ್ಪೀ ಹ್ಮ ಎಲ್ಲ ಮೂವತ್ ರೂಪಾಯ ಕೊಂದ ವ ಅಂದ್ರ ಚಲೋ ಇರ್ತಾ ಹಸ್ತಾರೆ
ಹ್ಮ್ ಚೆನ್ನಾಗಿರ್ತ
ಹಾ ಇಪ್ಪತ್ ರೂಪಾಯಿ ಕೊಂದು ಹದ್ನೈದು ರೂಪಾಯಕ್ ಒಂದು ಪೀಸ್ ಸಿಗ್ತದ
ಅವು ಎದುಕು ಉಪಯೋಗ ಇಲ್ಲ
ಹ್ಮ ಅಂತ ಏನಾರು ತಂದ್ರಾ ಅವು ಸರಿ ಅನ್ಸಂಗಿಲ್ಲ ಹಾಕಿದ್ದ
ಸರಿ ಕನ್ಸಲ
ಹ್ಮ ಹುಡಿಗ್ದಂ ಆಗ್ತಾವ
ಹ್ಮ್ ಅದು ಜಾಸ್ತಿನೂ ಇರಲ್ಲಲ್ಲ ಕಡಿಮೆ ಬಿದ್ ಬಿಡ್ತದ ದಪ್ಪ ಇದಾರೆ ಮಾತ್ರ ತ್ತ
ಹ್ಮ ಹಾಗ ಅಂದ್ರ ಅಸ್ತಾರ ನೀವ್ ಯಾಕಕೊಳದ್ರೆ ರೇಟ್ ತಗೊಂತರಿ
ಅಲ್ವಾ ಅಷ್ಟಾರ ಕಡೆಗ್ ತಗೊಂಡ್ಬಿಡ್ತವಿ ಸುಮ್ನೆ ಮೂವತ್ ರೂಪಾಯಿ ಇಲ್ಲಿ ಎನ್ ನೋರ್ ಕೊಡಾಕ ಇದ್ ಮಾಡ್ತಾರ ಸರ ಹೊಲ್ತಿದ್ದು ಏನೋ ಸ್ವಲ್ ಡಿಸೈನ್ ಮಾಡಿದ್ರಾ ನೂರ್ ಐವತ್ತು ಅಷ್ಟೇ ಪೂರ್ತಿ ಏನಾದ್ರು ಸ್ವಲ್ಪ ಡಿಸೈನ್ ಮಾಡ್! ! ಎರಡುನೂ ರೂಪಾಯಿ ತಗೊತಿನಿ ಎರಡ್ನೂ ಐವತ್ತು ರೂಪಾಯಿ ತಗೋತಿನಿ ಅಷ್ಟ ಡಿಸೈನ್ ಯಾರು ಹೊಲಸಲ್ಲ ಸುಮ್ನೆ ಸಾದಾ ಹೊಲಸ್ತಾರ
ಹಾ
ಸದಾ ಹೊಳೆಯವರಿಗೆ ನೂರುಪಾಯಿನೆ ತಕೊಂತೀನಿ ಬಾಳ್ ತಗನಲ್ಲ
ನನಸ್ತರಕ್ಕ ಸಾಧಾರಣ ಒಂದು ಇನ್ನೂರು ರೂಪಾಯಿ ಹೊಳಿತಾರೆ ನಮ್ಮ ಕಡೆನ ಚಲೋ ಅಂತಿನಿ
ಎಡ್ನೂರು ರೂಪಾಯಿ ತಗೋಂತಾ ರೆ ಇಲ್ಲೇನು ನನಗ್ ಕೂಡ ಹ ಮಾಡಕಾತರ ಇಲ್ಲಿ
ಹ್ಮ ಹ್ಮ ನೋಡಿ ಇದು ಮಾಡ್ಬೇಕಕ್ ಸುಮ್ಮನೆ ಇರ್ತಾರೆ ಹೊಲ್ಡ್ ಕೊಲಿ ಆಗಲ್ಲ
ಕುಲಿಯಾಗಲ್ಲ ಅದೇ ಲೇಸ್ ಹಾಕುತೀನಿ ಮತ್ತೆ ಅದು ಇದು ಇನ್ನೊಂತರ ಲೇಸ್ ಇದ್ದವ ಹ ಅಷ್ಟಿನಿ ಅಂದ್ರೂನು ಅಷ್ಟೇ ಕೊಡ್ತಾರೇ ಅವರು ಹ ಗಿಟ್ಟಲ್ಲ ಸುಮ್ಮ್ನೆ ಮತ್ತೆ ಇಲ್ಲಿ ಆಗುತ್ತಾ ಹಿಂಗೆ ಹೊಲ್ಕಾಂತ ಹೋದ್ರೆ ಇದಾತರ ಅಂತ ಹೇಳಿ ಮುಂದೆ ಏನಾರ ಇದ ಆಯ್ತು ಅಂದ್ರೆ ಮಾಡಿಬಿಡೋದು
ಹೌದೌದು ನಾನು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಮತ್ತೆ ಕಡ್ಮಿನೇ ಕೊಡ್ಬೇಕಾಗುತ್ತ ಇ ಗಿರಾಕಿ ಬರಲ್ಲ ಹ್ಮ ಎಲ್ಲ ಮತ್ ಬಂದಂಗ ಹೊಲ್ಕೊತ ಹೋಗೋದು ಮತ್ತೆ
ಹ್ಮ್ ಹೌದು
ಮುಂದ್ ಬೇಕಾರ ಜಾಸ್ತಿ ಮಾಡಕ್ ಬರ್ತ ಬರುತ್ತೆ ಅಂದ್ರೆ
ಇದು ನಮ್ಮ ಯಜಮಾನ್ರಂಗ್ ಮಾಡಿಗಿಸಿನ್ ಮಾಡ್ತನಿರು ಯಾಕ ಮೂ! ! ಸಲೈ ಆತಕತ್ತಾರ ಸರಿ